ಆರಾಮ
ಹ್ಮ್ ಅರಾಮ ನೀನು.
ನಾ ಆರಾಮೀಲ್ಲ.
ಆರಾಮೀಲ್ಲ.
ಅಕ್ಕ.
ಹ್ಮ್ ಸೌಂಡ್ ಕಡಿಮೆ ಕೇಳ್ತದ ಇದ್ರ ಒಳ್ಗ.
ಮುಜೇಂನ್ ಇಡದ್ದು ನಾ ಸಣ್ಣಾಗೆ ಮಾತಾಡಕತಿನಿ ಹಲೋ.
ಆ.
ನಾ ಸಣ್ಣಾಗೇ ಮಾತಾಡಕತ್ತೀನಿ.
ನೀ ಸಣ್ಣಗಿ ಮಾತಾಡವಲ್ಲಿ ನನಗ ಹೆ ಹೆಂಗ್ ಕೇಳ್ಬೇಕು
ನಂಗ ಆರಾಮಿಲ್ಲ.
ಯಾಕ.
ಜ್ವರ ನಗಡಿ ಇದು ತೇಲಿನುಸದ್. ಇದು ಬಾಯಗ್ ಗುಳ್ಳಿ, ಗಂಟಲದ್ಗ ಗುಳ್ಳಿ, ಮೈ ಬ್ಯಾನಿ ಎಲ್ಲಾ ಚಾಲು ಆಗ್ಯಾದ.
ಇದ್ರ ವರ್ಸೊಂಡದ್ ಇಡಕ ಬರಲ್ಲ ಏನ್ ಇಟ್ಟ್ಯಾಕ್ಗರ್
ಹ್ಮ ಅಷ್ಟೇ ಅದ ಸುಮ್ ಮುಚ್ಕೊಂಡ್ ಕೇಳುಸ್ಕೊರಿ.
ಹ್ಮ್ ಇನ್ನ ಹತ್ತ ನಿಮಿಷ ಮಾತಾಡ್ಬೇಕ್ ನೀ ಇನ್ನ.
ಒಂಬೈನೂರ ಒಂಬತ್ ಬಂದವ್.
ಹ್ಮ್.
ಚಲೋ ಅದ್ರಿಂತಾನೇ ಇವತ್ ಒಂನ್ ಚೂರು ಅದು ಇದು ತೊ ಬಂದಿನಿ.
ಹ್ಮ್
ಕ ಕಲ್ಲಂಗಡಿ ಅದು ಇದು.
ಹ್ಮ್.
ಮತ್ತ ಆರಾಮೀಲ್ಲ ಅದಕ್ಕೆ.
ಹಬ್ಬದ ಬಗ್ಗೆ ಪ್ರವಾಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡಂತ ಹೇಳ್.
ಹಂಗೇನೆಲ್ಲಾ ದಿನ ನಿತ್ಯದ್ ನಡಿತೈತಿ.
ಹ್ಮ್ ಎಕ್ಸಾಮ್ ಯಾವಾಗ್ ಅದಾವ್.
ಇವಾಗ ಎಲ್ಲಷ್ಟು ಮುಗ್ದದ ಇನಾ ಎರಡು ಅದಾವ.
ಹ್ಮ.
ಇಪ್ಪತ್ತೊಂಬತ್ತ ಕೊನೆ ಒಂದು ಒಂದನೇ ತಾರೀಕಿಗೆ ಒಂದು.
ಹು
ಅದಾದ್ಮೇಲೆ ಲ್ಯಾಬ್ ಎಕ್ಸಾಮ್ ಏಳನೇ ತಾರೀಕು ಒಂದು ಒಂಬತ್ತನೇ ತಾರೀಕು ಒಂದು.
ಹು ಇಗ ಜ್ವರಾ ಬಂದಾವ ಅಂದೆಲ್ಲ ಏಪ ತಲಿ ನೋವಸಾಕತ್ತಾವನ.
ಹು
ತೆಲನುಸಾತಾ.
ಹಾ ಇಷ್ಟೊತ್ ತನಕಾ ಮಕ್ಕೊಂಡಿದ್ನನೆ ಈಗ ಒಂದ ಸ್ವಲ್ಪ್ ಕಡಿಮೆ ಆಗ್ಯದ.
ಟ್ಯಾಬ್ಲೆಟ್ ತೊಬೇಕಿಲ್ಲ.
ತಗೊಂಡನ ಅಪ್ಪ ಇಲ್ಲೆಲ್ಲಾ ಮುಚ್ಚಿದ್ರಲ್ಲ ಲಕ್ಕಳ್ಳಿ ಅಂತ ತೊಂಬಂ ಕೊಟ್ರ ನಮ್ಮ ಅಣ್ಣಾರ್.
ಹು ಹು
ನೋಡ ಎಳ್ನೀರು ಅವು ತಗೊಂಡ್ ಬಂದಿದ್ರು.
ಹು
ನುಂಗಿನೆ ಎಗ ನುಂಗಿ ಮಲ್ಕೊಂಡಿದ್ನನೆ ಒಂದ ಸ್ವಲ್ಪ ಕಡಿಮೆ ಆಗೈತಿ ಬಟ್ಟಿ ತಕೊಂಡ ಬರ್ಬೇಕಿತ ಮ್ಯಾಲ. ಟಕ್.
ಹು
ಹೋಗಿ ಬಂದ್ ನೋಡ್ದದು ಹಸಯನ್ ಆಗ್ಯದ ಅಂತ ಬಿಟ್ಟಿದ್ರು.
ಹು
ಅದಕ್ಕೆ ನಿನಿಗೆ ಕೇಳಿದೆ.
ಅ ಈಗ ಹೊಡದ ರಿಪ್ರೇಶು ಅ ಪೋನ್ ಪ್ರೆಂಟ್ ಬಂತು
ಹು ಅವ್ರ ಮಾಡದಾಗ ಬರತೈತಿ. ಅಲ್ಲಿ ಇರ್ತೇನಲ್ಲ ಸರ ಯಾಡ ನಿಮಿಷ ಇಪ್ಪತ್ತೆರಡು ಸೆಕೆಂಡ.
ಹು ಇಲ್ಲೆ ಬರ್ತಾನೆನವಾ ಎರಡ್ ನಿಮಷ ಮೂವತ್ನಾಲ್ಕು ಸೆಕೆಂಡ್.
ಊಟಾ ಮಾಡಿದ್ಯಾ.
ಊಟಾ ಮಾಡಿನವಾ.
ಮಾಡಿಲ್ಲಾ.
ಮಾಡೇನ ನಿಮ್ದು.
ಏನು
ಏನಾ ಚಪಾತಿ ಪಲ್ಯ. ಮಾದ್ಲಿ ಇತ್ತ ಇವತ್ತ.
ಯಾವ ಪಲ್ಯಾ. ಹೌದಾ
ಹು ಮಾದ್ಲಿ ಹಾಲ.
ಹು ಮೊರಂ ಅಲ್ಲಾ.
ಮೊರಂ ಇತ್ತಂತ ಮಾಡ್ಯಾರಾ. ಹು ಇನ್ನೊಂದ ಎರಡು ಮೂರ ಅದವು ಅವ ಸ್ಟೇಟಸ್ ಹಾಕೇನ ಬರೆ.
ಚಂದದಾಗೆ ಮಾಡ್ಬಿಡ್ಬೇಕಿತ್ತುದ ಅಷ್ಟೊಂದ ಚೆಂದ ಇಲ್ಲಾ.
ಹು
ಅಂದ್ರು ದೇವ್ರದಕ್ಕ ಹಾಕೇನಿ.
ಹು
ಹು
ಅವಾ ಅಲ್ಲಿ ನಮ್ಮ ದೋಸ್ತ ಅಲ್ಲಿ ಹೊರ ನಿಂತಾನೆ ಯಾವಾಗೊತಾನ ಸುದ್ದಿ ಒಂದ ಹತ್ತ ನಿಮಿಷ ನಿಂದರತ್ತೇಳೆನಿ ಅವುಂಗ.
ಯಾಕ
ಅವಂದ ರೂಮ ಅಲ್ಲಿ ಇತ್ತು. ಹ ಲ್ಲಾ ಅವ್ನ ರೂಮ ಅಕಡೆ ದಂಡಿಗೈತ ಅಲ್ಲಿತಾನಾ ಜಗ್ಗಲ್ಲಾ.
ಹಾ ಹಾ
ಓದಾರ್ದರ್ ಇಲ್ಲಿ ಹೌದ ಚಲೋ ಮಾಡಲ ಕರೆಕ್ಟ್ ಆಗಿ. ಅವರ ಮನೆಗುವೆ ಹಚ್ಚಿ. ಮಾತಾಡಲ್ಲ
ಹ್ಮ್ ಹ್ಮ್
ಹೌದು ಬಿಡು.
ಕವಿತಕ್ಕ ಏನು ಬೆಂಗಳೂರಿಗೆ ಹೋಗೋರ.
ಹು ಲೋ ಬೆಂಗಳೂರಿಗೆ ಹೋಗೋರೆ.
ಹ್ಮ್
ಸೋನುಗ ಆರಾಮ್ ಇದ್ದಿದಲ್ಲಾ ಹೇಳಿದಳು ನಿನ್ನೆ.
ಹ್ಮ್
ನೆಗಡಿ ಬಂದೈತಿ ಅಕ್ಕ ಹಂಗ ಹಿಂಗ ಅಂತ ಹೇಳಿದಳಪ್ಪ ಅಮ್ಮತ್ ಸಂಜೆ ಫೋನ್ ಹಚ್ಚಳ ನಿಮ್ಮ ಮಾಮಾಗ. ಬೆಂಗಳೂರ್ ಬಿಡಕ್ ಹೊಂಟೀನಂತಹ್ಮ್
ಹ್ಮ ನಾಳೆ ಆಟೋ ತರ್ತಿರ್ಬೇಕು.
ಹಾ ಆಟೋ.
ನಾಡಿದು. ಹೊಸ ಆಟೋ
ಹ್ಮ್. ಮಮ್ಮಿನ ಹೊಸ ಫೋನ್ ಮಮ್ಮಿಗೆ ಫೋನ್ ಹಚ್ಚಿದ್ನ ಸ್ವಿಚ್ಪ್ ಬಂತಾ.
ಹ್ಮ
ಕೊಪ್ಪಾಗಚ್ಚಿನ ಪಪ್ಪ ಇರ್ಲಿಕ್ಕಾ. ಮಾತಾಡೋ ನೀರ್ ಬಿಡ ಕತ್ತ ಮಮ್ಮಿ ಬಂದಾಳೆ ಅನ್ ಮನೆಗ್ ಸ್ವಿಚ್ಪ್ ಆಫ್ ಇದ್ರೂನು. ಹೌದಾ ಫೋನ್ ಸ್ವಿಚ್ ಅಪ್ ಇದ್ದುದುನು ನಮ್ಮನ ಜೋರಾಗ ಹೇಳ್ದ್ ನಡಿ ಅವ್ರರಿಬ್ಬರುದ ಜಗಳ ನೆಡೆತು.
ಯಕೆ
ಇಟ್ಬಿಟ್ಟು ಹರೇ ಅವತ್ತು ಇಟ್ಟಿದ್ದೆ. ಹ್ಮ್ ಇವತ್ ಮದ್ಯಾಹ್ನ
ಇವತ್ತು ಒಂದು ಸ್ವಿಚ್ ಆಫ್ ಅಲ್ವಾ.
ತಾನೇ ಬೇಕಂತ ಹಾಕಿ ಬಂದ್ತ ಹಾಕಿಸ ಮನೆಯಗ ಇಟ್ಟು ಬಂದಾಳಾಂತ. ಹೊಲಕ್ ನೀರ್ ಬಿಡಾಕ್ ಯಾರಿಗತ್ ಪಪ್ಪ ಅದೇ ಯಾಕದ ಕೇಳುತ್ತಾನೆ. ಬಾ ಅಲ್ಲೇ ಇಟ್ ಜೋರಿಗೆಗೆ ಮಾತಾಡ್ಬಿಟ್ಲು ಪಪ್ಪಾ ಎ ಸಿಟಗರ್ ಬಯ್ ಬಿಟ್ಟಾ.
ಹ್ಮ್ ಮೊದ್ ಎರಡ್ ದಿವ್ಸ ಊರ್ ಬಿಟ್ಟಾ ಇದ್ದ ಆಕಡೆ ಈಕಡೆ
ಹ್ಮ್ ಟಿವಿ ರೊಕ್ಕ ಹಾಕಿದ್ರ ನೀವು.
ಹ್ಮ್
ಇರೋದು ಒಂದು ಕರೆನ್ಸಿಖಾಲಿಯಾಗಿಬೇಕು ಎರಡು ದಿವಸ ಅಪ್ಪು ಮುಂಚೆ ಬಂದಿಲ್ಲ.
ಇಲ್ಲ ಹಾಕೊಂಡಿರ್ತಾರ ಅವ್ರು.
ಇಲ್ಲ ರೊಕ್ಕ ಆಗಿ ಒಂದ್ವಾರ ಆಯ್ತ.
ನನ್ನ ಇದ್ದಗೇನೇ ಆಗೈವ್
ಹ್ಮ್ ಇನ್ನ ಹಾಕಿರ್ಲಕ್ಕಲ್ಲ ಫೋನಿನ್ ಒಂದ್ ರೊಕ್ಕ.
ಹ್ಮ್ ಇನ್ನೊಂತ ಎದುರ್ಲಾ ಒಂದ್ ಟಾಸ್ಕ್ ಕಂಪ್ಲೀಟ್ ಆದ್ಮೇನೆ ಇನ್ನೊಂದು ಟಾಸ್ಕ್ ಬರ್ತೈತಿ.
ಒಬ್ಬ್ರಿಗೆ ಐದು ಸಲ ಮಾಡ್ಬೇಕ.
ಹಂಗೇನಿಲ್ಲಾ ಬಿಡ್ಲೆ ಮಗ್ಲ ಬೇಷರಸಲ ಮಾಡ್ತಾ.
ಹ್ಮ್
ನೆಡಿತೈತೆ. ಎಟ್ಲೀಸ್ಟ್ ಐದ್ ಜನ ಜೊತೆಯರ ಮಾತಾಡಿರ್ಬೇಕತ್ತು ಒಂದ್ಸಲರ ಅಂದ್ರ ನಾನ ನಿನ್ ಜೊತೆ. ಅಮ್ಮನ ಜೊತೆ ಅಕ್ಕನ ಜೊತೆ ಮಗಳನ್ ಜೊತೆ ಹಿಂಗೈಜ್ ಜನ ಜೊತೆ ಆಗಿರ್ಬೇಕು.
ಇದಕ್ಕಾಗ ಈಗ ಆಗನೇ ಇದು ಅಕೌಂಟ್ ಅಕೌಂಟ್ ನಂಬರ್ ಹಾಕೋಕೇನಿ.
ಹ್ಮ ಅಲ್ಲಿ ಪೇಮೆಂಟ್ ಒಳಗೆ ಹಾಕೊಳ್ಳಿ ಅಕೌಂಟ್ ನಂಬರ್ ಅಲ್ಲ ನೀನ್ ಫೋನ್ಪೇ ನಂಬರ್ ಹಾಕು. ಯು ಪಿ ಐ ಡಿ ಯು ಪಿ ಐ ಡಿ ಹಾಕು.
ಹ್ಮ್ ಪೋಸ್ಟ್ ಆಫೀಸ್. ಪೋಸ್ಟ್ ನೋಡ್ತೀನಿ ತಾಡಿ.
ಹ್ಮ್
ಪೋಸ್ಟ್ ಆಫೀಸ್ ಯು ಪಿ ಐ ಐಡಿ ಇದೆ ಅದು ಹಾಕು.
ಹ್ಮ್ ಹ್ಮ್.
ಅದ್ರ ಬಾಳ ರೊಕ್ಕ ಇದು ಮಾಡುತ್ತೆಬಿಡು.
ಹ್ಮ್ ಈ
ಯಾವಾಗ ಬಂದುಬಿಡುತೆ ಹೇಳೋಕೆ ಬರಲ್ಲ.
ಹೌದ.
ಪಾಸ್ಬುಕ್ ಹ್ಮ್ ಅದ್ರ ಪಾಸ್ಬುಕ್ ಇಲ್ಲ ಎ ಟಿ ಎಂ ನಲ್ಲಿ ಏನಿಲ್ಲ ಅದ
ಬ್ಯಾಡ್ ಬಿಡಂಗರ ಯಾಕಂದ್ರೆ ಹದ್ನೆಂಟು ವಯಸ್ಸ ಮ್ಯಾಲ ಆಗೇತಲ್ಲಾ.
ಎಲ್ಲ ಹಂಗೇನಿಲ್ಲ ಹ್ಮ್
ಶಕು ಇಲಿ ಬರ್ತಾವ್ ರಾತ್ರಿಯಾಗ. ಅಲ್ಲೇ ನಿನಗೆ ಇನ್ನೊಂದು ಹೇಳ್ಬೇಕಿತ್ತು. ಕಾಟದ್ ಮೇಲೆನೆ ಬರ್ತಾವ ಮಾರಯ ಇಲ್ಲ ಬೇಕನ್ ಕೈ ಮೇಲೆ ಬಂದ. ತಿಂಡಿ ತಿನ್ನೋಕೆ.
ಹ್ಮ್
ಚುರಿತ್ ಕೈ.
ಅದೇ ಹೇಳಬೇಕು ಅಂದ.
ಇಲ್ಲ ಕನಸ್ನಾಗ ನಿನ್ನೆ ಕನಸಿನಗ ಸೈ ಸತಿದ್ಲುಲೋ.
ನಾ ಅಂಜು ಬಿಟ್ಟೀನಿ ಅದಕ್ಕೆ ಜವರಗಿರ ಬಂದನ್ ನಡುಗುತ. ಹಚ್ಚಬೇಕು. ಹ್ಮ್ ನೀನು ಪಟ್ಕೊಬಾರ್ದಂದ್ರ.
ಹ್ಮ್ ಹಂಗೆ ಬಿಟ್ಟಬಿಡಬೇಕು ನಾವು ನನಗೆ ಏನ್ ಕನಸು ಬೀಳ್ತವೋ ಮುಂಜಾನೆ ನೆನಪೇ ಇರಿಲ್ಲ.
ಹ್ಮ ನಾನು ಇರಲ್ಲ
ಹ್ಮ ಹಂಗೆ ಬುಟ್ಟಾವ್ ಹೋಗ ವಿಚಾರ್ ವಿಚಾರ್ ನೋಡ ಏನಾಗ್ ನೋಡ.
ಹ್ಮ್ ಹಚ್ಚದಾಲೆಲ್ಲ ಅವರೆಗೆ. ನಾಳೆ ಹಚ್ಚಿ. ಚಂತನ ಮಕ್ಕೋಳೋದೆ ಆಗೈತೆ ಆಗ ಅದಿಕ್ಕೆ ಎಲ್ಲಾ ರುಕ್ಮ ಮೈ ಎಲ್ಲಾ ಹೊಚ್ಚಳಕಯ್ಯ ಕಾಲ.
ಗುಳಿಗೆ ತಕೊಬಿಡಬೇಕು ಒಂದು
ಇವತ್ತಾ ಗೌರ್ಮೆಂಟ್ ಹಾಲಿಡೇ.
ಹ್ಮ್
ಇಲ್ಲಿ ಡಾಕ್ಟ್ರನು ಬಂದಿಲ್ಲ ಅದು ಹಾಸ್ಪಿಟಲ್ನುತಗ್ದಿಲ್ಲಾ ಹೊರ್ಗಿನ ಮೆಡಿಕಲ್ ಗಳು ಎಲ್ಲಾ ಕ್ಲೋಸ್ ಅದ.
ಮತ್ತ ಇನ್ನೊಂದು ಎರಡು ದಿನ ಊರಿಗೆ ಹೋಗ್ತೇನೆ.
ಹ್ಮ್ ಅದು ಈಗ ಒಂದ್ ಸ್ವಲ್ಪ ಇದ್ರ ಸಮಾನ ಆಗೈತೆ.
ಹ್ಮ್
ಗೊತ್ತು ನಾಳೆ ನಾಡದ.
ಹು ಬಾಳ ಜಂಕ್ ಫುಡ್ ತಿನ್ನಬೇಡಾ ಇದಾಪ್ಪವ ಹಂಗೆ.
ನಾ ಏನು ತಿಂದೇ ಇಲ್ಲಾ.
ಹು
ಬಂದಾಗೆ ನಿಂತ ಏನು ತಿಂದೆ ಇವರೇ ಏನೆ ಎಗ್ರೇಸ ತಿನ್ನಾಕಹೋದ್ರು ನಾ ಏನು ತಿನ್ನಾಕೋಗಲ್ಲಾ. ಈ ಸದ್ದೇಕ ಈಗ. ಇಲ್ಲಿ ಚಿಕ್ಕನ್ ಮಸಾಲೆ ಸಂಬಧ ಈಗ ಬರ್ಲಿಲ್ಲ ನೋಡೊನನಗ ಮೊನ್ನೆ ಮತ್ತ ಓಮಿಟ ಆಗತ. ಆಗಬಿಡತ ಇಲ್ಲಿದ ಚಿಕ್ಕನ್ ಮಂಗಳವಾರಾ
ಹು ಅಲ್ಲೇ ಊಟಾ ಸರಿಯಗಲ್ಲಾ ಅದರ ಸಮಂದ ಇದಾತು.
ಹು ನನ್ಗ ಆಗಿ ಬರಲದದು.
ಹ ಇನೊಂದ ವರ್ಷ.
ಹು ಇನ್ನೊಂದ ಆರು ತಿಂಗಳು ಇದ್ರ ಕಲ್ಲ ಎರಡನೇ ಸೇಮ್ ಅಲ್ಲ.
ಯಾಡನೆ ಸೇಮ್ ಮುಗಿತನ ಇಗ ಯಾಡನೆ ಸೇಮ್ ಮುಗಿಲಾಕುಂತ.
ಹು ಈ ಸೇಮ್ ಯಾಡನೇ ತಿಂಗಳ ಇದ್ವಿ ನಾವು.
ಹು
ಇದ್ದಾರ.
ಮತ್ತ
ಬಿಸ್ರಲ್ಲಾದು.
ಎರಡ್ಡೇ ವರ್ಸದ ಎಮ್ ಎಸ್ ನಿಮಗ.
ಹು ಎರಡನೆ ವರ್ಷ ಒಂದ ವರ್ಷದಾಗ ಮುಗಿಸ್ತಾರ ಅವರು.
ಹು
ಆರು ತಿಂಗಳದಾಗ ಎರಡ ಸೇಮ್.
ಚಲೋ ಅಲ್ಲ ಮತ್ತ ಜಲ್ದಿನ ಮುಗಿತಾವು.
ಕಲೆದು ಬೇಡಾ ಏನು.
ಬೇ ಯಲ್ಲಾ ಒಂದವಾ ನೀ ಕಲಿಬೇಕಂದ್ರ ಅಲ್ಲಿ ಯೂಟ್ಯಬ್ದಾಗ ನೋಡಕ್ ಅಲ್ಲಿ ಲಚ್ಚರ್ಸ್ಗುಳು ಏನ ಹೇಳಲ್ಲ.
ಹು ಅದ ಕರೆ ಬಿಡ.
ನಮ್ಮಟ್ಟು ಗೊತ್ತೀರಲ್ಲಾ ನಾವು ಈಗಲೆಚರ್ ಏನು ಹೇಳಲ್ಲ ಬುಕ್ಕ್ ನೋಡಿ ನಾವೇ ಟೀಚಿಂಗ್ ಮಾಡಂಗ ಇರ್ತೀವಿ. ಲೆಚ್ಚರ್ಸ್ಗುಳುನು ಏನ ಹೇಳತಾರ ಹೇಳ ಅಲ್ಲಿದ ಬರೆ ಓದಿ ಬಿಡ್ತಾರ.
ಹು
ಅವಾ ಅಂಟಿಷಾರ.
ಅದನ್ನು ಕರೆ ಬಿಡ ಕರೆ.
ಯಾಡೂರಾನಸಾಲೆ ಅಲ್ಲಿ ಮಾಡಹೊತ್ಯಾಗ ಆಯ್ತು ಏನ್. ಮಾಡಲ್ಲಾ ಅಂದ ಬಿಟ್ಟ ಬ್ಯಾಡ್ ಬಿಡ್ರಿ ಪಿಡಪ್ ಕೊಟ್ರಿ ಅಂತಾರ ಅವರು ಡೈರೆಕ್ಟ್.
ಹು
ಆ ಇವರೇ ಅಂತಾರಂತ ಗೊತ್ತಿರ ಗೊತ್ತ ಆಗಿರ್ಬಾರಡ್ದಂಗ.
ಹಾ ಸರಿ ತಗೊ ಮಲ್ಕೊ ನಿನ ಗುಡ್ ನೈಟ್.
ತಡಿಅಣ್ಣಾ ಒನ್ನ ನಿಮಷ ಹು.
ಯಾಕಲ್ಲೋ.
ನಿಮ್ಮ ಹತ್ತೇ ನಿಮಿಷ ಮಾತಾಡ್ತೇನೆ.
ಯಾವಾಗ್ಲೂ ಹಂಗೆ ಮಾಡ್ತೀದಿ.
ಅದಕ್ಕ ರೊಕ್ಕಾ ಕಮ್ಮಿ ಬರ್ತಾವ ನಿನಗ.
ನಂಗೆ ಕಡಿಮೆ ಬಂದಾವು ಇಲ್ಲಾ ರಗುಡ ಬಂದಾವ.
ರಗುಡ ಒಂದ್ವ ನಿನಗ ಎಂಬತ ಬರತಾವಂತ ಒಂದ ಕಾಲಿಗೆ ನಿನಗ.
ಹ್ಮ್
ನಾ ಹಚ್ಚಿದಿನಂತ್ ನಿನಗ ಎಂಬತ್ತ್ ಬರತ್ತಾವ ಈ ಸದ್ದ್ ಈಗ
ಹ್ಮ್ ನಾ ಹಚ್ಚಿದ್ರೆ ನಮ್ಮ
ನಾ ಹಚ್ಚಿದ್ರ್ ನೂರ್ ಬರ್ತವ ಈಗ ನಂದ ನೂರು ರೂಪಾಯಿ ಬರ್ತದ ಈಗ ನೋಡೋಮ್ಮ ಏನೇನ್ ಆತದ್ ಅವ್ ಅಕೌಂಟಿಗ ಜಮಾತವೇನ ಎಲ್ಲೇ ಇರ್ತವ ವಿಥ್ ಡ್ರಿ ಹೊಡಿಬೇಕ
ಇಲ್ಲ ಅಕೌಂಟಿಗ್ ಜಮಾತ ತಾನೆ ಈ ಸದ್ದ ಎರಡ್ ರೂಪಾಯಿ ಬರ್ತವ ನೀ ಅಕೌಂಟ್ ಆ ಕ್ಕದರನೆನೆ ಅದಾದ್ಮೇಲೆ ಅಕೌಂಟಿಗ ಬರ್ತವ ಅದಾದ್ಮೇಲೆ ಎರಡ್ ರೂಪಾಯಿ ಬರ್ತಾವಲ್ಲ ಅದಾದ್ಮೇಲೆ ನಾಳೆ ಮಾತಾಡೋಣ ಚೆಂತನ್
ಸವಿತ ಅಕ್ಕಗ ಏನರೇ ಕಳಿಸಿದ್ದೇನ ನೀ
ಇಲ್ಲಪ್ಪ
ಅಕಿಂದ್ ಅಕಿಂದ್ ಮಾಡಿ ಬಂದಿದ್ದೆ ಪಾಪ ಅಕಿಗ್ ಆಯ್ ಅಕ್ಕ ಮಾತಾಡ್ರಿ ಅಂತೆಸಿಂದ್ ಮೆಸೇಜ್ ಬರತ್ತವ್ ಅಂತ ಅದ್ರೊಳಗೆ ಡಿಲೀಟ್ ಮಾಡಿಬಿಟ್ಟಲ ಅಂತಕಿ ನಾ ಎಲ್ಲಿ ಮಂದಿ ಗೂಡ ಮಾತಾಡಿ ಮಂದಿಗ್ ರೊಕ್ಕ ಹಾಕ್ಲಿ ಅಂತ
ಹಾ ಹ್ ಮಾಡಿ ಇರ್ಬೇಕಂತ
ನಾವ್ ಮಾಡಿವ್ ಅಂದಿನಿ
ಅಲ್ಲ್
ಹ್ಮ್ ಕವಿತಕ್ಕ ಕಾಲ ಮಾಡ್ಯಾಳ ಹ್ಮ್ ಹ್ಮ್
ನಿ ಮಲ್ಕೋ ಗುಡ್ ನೈಟ್
ಹ್ಮ್ ಹಾತರನು
ಬಾಯ್
ಹ್ಮ್ ಬಾಯ್
ಸಬ್ಮಿಟ್
ಇಡ್ಲೆ ಹಾ
ಸಬ್ಮಿಟ್ ಮಾಡ್ಸ್
ಟಾಸ್ಕ್ ಕೊಡ್ ಬರ್ತದಾನು
ಹಾತೊ ಇಡ್ಲಾ